ಹಲ
ಹಲೋ ಅಲೋ ಏನಪ್ಪಾ ಊಟ ಇನ್ನ ಆಗಿಲ್ಲ ಅಲ್ಲಪ್ಪಾ ನಮ್ದು ಇನ್ನೊ ಒಂದ ಇನ್ನೊಂದು ತಾಸ್ಬಿಟ್ಟು ಉಣ್ಬೇಕು
ಮಧ್ಯಾಹ್ನ ಊಟ ಮಾಡಿಲ್ಲ ನ ಮಧ್ಯಾಹ್ನ ಮಾಡಿದೀನಲ್ಲಾ
ಹ
ಮಧ್ಯಾಹ್ನ ಬೇಗ ಮಾಡಿದ್ದೆ ಊಟ ಹಾನ್ ತುಂಬಾ ಹಸಿವ ಆಗ್ತದೆ ಊಟ ಮಾಡ್ತ ಊಟ
ಅಲಿ ಅಲಿ
ಬನ್ನಿ ಉನೋಣ
ಆಲಿ ಆಲಿ ಏನ್ ಏನ್ ಮನಿ ಬಾಜ ಏನ್ ಮನಿ ಬಾಜ ಏನು ಕುರಿ ಏನ ಅದಾವೇ ಏನ
ಹಾ ಅದಾವ ಅದಾವ ಕುರಿ ಯಾಕೆ
ಅದೇ ಸೌಂಡ್ ಬರ್ತಾ ಇದೆ ಅದಕ್ಕೆ
ಇಲ್ಲ ನಮ್ ಪಕ್ಕದಲ್ಲಿ ಬೆಕ್ಕಿನ ಮರಿ ಇದೆ ಬೆಕ್ಕು ಬರ್ತಾ
ಹ ಹಾ ಅದೇ ಅಂತೀನಿ ಮೇ ಮೇ ಅನ ಕುಂತದಲ್ಲಾ
ಬೆಕ್ ಬೆೇಕ್ಕಿದೆ ಬೆಕ್ ವದರ್ತದೆ ಹ
ಹ್ಮ್ ಹ ಹಂ ಏನ್ ಇದು ಇವ ಮೈಬೂ ಏನ ಇದ ಹೋಲ್ಸೇಲ್ ಇದ್ರಾಗಾನ ಏನ್
ಇಲ್ಲ ಅಂಗೆ ಅಒಂದೇ ಒಂದ ಬಿಸ್ನೆಸ್ ಒ ಬಿಸ್ನೆಸ್ ಹತ್ತದು
ಅದೇಂತೀನಿ ಬಾರಿದು ಅದ ಬರ್ತನ ಊರಿಗೆ ಯಾವಾಗಾವಾಗ
ಹ್ಮ್ ಹ್ಮ್
ಏನ ಅವ್ರ ಫಾದರ್ ಏನ್ ಆರಾಮ ಇದಿದಿಲ್ಲ ಅಂತ ಆರಾಮ ಆಗಿದ್ಯಾ
ಹ್ಮ ಆರಾಮಾಗಿದೆ ಇವಾಗ
ಏನ ಅಂಗಡಿಯಲ್ಲಿ ಇರ್ತಾರಾ ಏನ ಮನೆಲ್ಲಿ
ಇಬ್ಬರು ಅದಾರ ಮಾಡಲಾಕ
ಹ ಹೌದಾ ಅವನೇ ಅವನೇ ನೋಡ್ತಾ ಇದ್ದೀನಿ ಒಂದ್ ಎರಡ್ ಸಲ ಆಯ್ತು
ಹ್ಮ್ ಹ್ಮ್ ಇಲ್ಲ ಇಬ್ರು ಹೋಗ್ತಾರೆ
ಇವ ಬಾಗೇಲ್ಲಿ ಏನು ಕಾಡಾನೆ ಅಲ್ಲ ಶ್ಯಾಪುರು
ಒಂದು ಆಟೋ ಇದೆ ಆಟೋ ಓಡಸ್ತಾನ ಆಟೋ
ಅವಾಗವಾಗ ಕಾಣ್ತಾ ಇದ್ದ ಇವ ಸಿದ್ಲಿಂಗಪ್ಪ ಅಂದ್ರ ಅಲ್ಲಿಗ್ ಬಿಟ್ಟು ಬಾ ಇಲ್ಲಿ ಗೆ ಬಿಟ್ಟ ಬಾ ಅಂತಿದ್ದ
ಹ್ಮ್
ಈಗ ಬಾಳ ಕಾಣ್ತಾ ಇಲ್ಲ ಅದಕ್ಕೆ ಕೇಳಿದೆ
ಹೌದಾ
ಹ್ಮ್ ಏನ ನಿಮ್ ಇದು ದೇವಾನ ಬೆಂಗಳುರಾಗ ಅದಾನ
ದೇವು ಊರಲ್ಲಿ ಇದಾನ ಅವಂದು ಏನ್ರ ಬೇಕಿದೇಯಾ
ಏನ ನಿಮ್ಮೂರ ಹುಡುಗ ಏನ್ ಒಂದ ನೋಡಿ ಒಂದ ನ ನ ನ ನಮ್ಮ್ಊರಲ್ಲಿ ಯಾರ ನಮ ನಮ್ ಬ್ಯಾಚ್ ಯಾವ್ದ ಇಲ್ ಯಾರ ಹುಡ್ಗರ್ ಬಲ್ಲಿಯ ಇವಾಗ ಕಾಯರೆಂಬಲ್ ಪಲ್ಸರ್ ಅದ
ಹ್ಮ್
ಯಾಕಪ್ಪ ತಲಿಬೇನೆ ಅಂತ ನಮ್ಮೂರಾಗ
ಹ್ಮ್
ತೋಡ್ರಿ ಅವ ಸಾವಿನ ತಗಬಹುದು.
ಅವ್ನ
ಹ್ಮ್
ಅವ್ನ್ ಬುಡ್ಡ ಇದ್ದಾನೆ ಅವ್ನ್ಗ ಗಾಡಿ ಮ್ಯಗ್ ಕುಂತು ಕಾಲೆ ಆಕ್ತನ.
ಹಾ ಹ ಇವ ಅಂಬ್ರೀ ಅಂತ್ರು. ಇದು ಒಂದ್ ವರ್ಷ ಹಿಂದ್ ಹೋದಾವ.
ಹ್ಮ
ಈ ಈ ವರ್ಸ ಸೆಕೆಂಡ್ ಸೆಮ್ ಬರೆಯಾಕುಂತನ ನಿನ್ನೇ ನಾ ಮೊನ್ನೆ ಎಕ್ಸಾಮ್ ಬರಿಯಾಕ್ಕ್ ಹೋಗಿದ್ದಾಪ್ಪ.
ಹ್ಮ
ಅವ ಸೆಕೆಂಡ್ ಸೆಮ್ಮ್ ಹೋದ್ವಿ ನಾವು ಫೋರ್ತ್ ಸಮ್.
ಹ್ಮ್
ಒಂದ್ ವರ್ಷ ಹಿಂದಕ್ಕದ ಅವ.
ಹ್ಮ್ ಏನ್ ಮಾಡ್ತಾನ ಅಂಬ್ರ ಏನ್ ಮಾಡ್ತಾನ ಕಲ್ತ.
ಏನಿಲ್ಲ ಊರಗ್ ತಿರುಗಾಡ್ತನ ಅಷ್ಟೇ.
ಊರಾಗ.
ಹ್ಮ್
ಹ್ಮ್
ಈವ ಉಳಿದವನ ಯಾವಾನ ಯಾವನ ಇ ಈ ಶಿವ ಪಿವ ಅಂತ ಎಲ್ಲ ಟಾಕಿ ನಡೆಸ್ತಾವ.
ಹ್ಮ್
ಯಾವ ಒಂದು ಯ ಇವ ಬೆಲ್ಲ ಅವರು ಕಾಕ್ರ ಮಗಂತ್ರ ಅವ ಮೆಡಿಕಲ್ದಾಗನ್ ಶಾಪುರ ಅಲ್ಲಿ.
ಹ್ಮ್
ನಾನ ಹುಡುಗರ ಆ ಕಡಿ ಈ ಕಡೆ.
ಹ್ಮ್
ಒಂದ ದಿವಸ ಬೆಂಗ್ಳೂರ್ಗ್ ಹೋಗ್ಯಾವ.
ಹ್ಮ್
ಏನ ಸಿದ್ಲಿಂಗಪ್ಪಾ ಏನು ಏನ ಓದ್ತೀನಿ ಓದ್ತನಿ ಅಂತ ಹೇಳಿದ್ನಪ್ಪ ಏ ಓದ್ ಇಲಿಲ್ಲ ಅವ ಬೆಂಗ್ಗಳೂರಿಗೂ ಹೋಗನೆ ಅಕ್ಕ.
ಏನು ಓದ್ಬೇಕ್ ಎಲ್ಲ ಓದ್ರೆ ಎಲ್ಲ ಐಟ್ ಇದೆ ಎಲ್ಲ ಚೆನ್ನಾಗಿದೆ ಓದ್ಬೇಕ್ ತಾನೆ.
ಊಹ ಆ ಸೆಕೆಂಡ್ ಪಿ ಯು ಸಿ ದಾಗ ಒಂದ್ ಎರಡ್ ತಿಂಗ್ಳು ಚೊಲೋ ಓದಿದ ಅವಾ ಯಾಕ್ ಬಿಟ್ನೆನಪಾ.
ಹ್ಞೂ
ಹ್ಮ್ ಹ್ಮ್ ಊಟ ಆಯ್ತಾ ಇನ್ನ ಇಲ್ಲಾ.
ಮಾಡ್ತಾ ಇದೀನ್ ಪ ಉಣ್ಣನ.
ಅಲ್ಲಿ ಅಲ್ಲಿ ಸ್ಲೋ ಆಗಿ ಉಣಪ್ಪಾ.
ನೀನ್ ತಿಂತೀಯಾ ಮೀನು.
ಹ್ಮ ತಿಂತೀನೊ ಮೀನ್ ಬಿಡ್ತ್ ನನ್ ನೇನು ಚಿಕನ್ನು ಮಟನ್ನು ಎಲ್ಲಾ.
ಹೌದಾ ಮೀನ್ ಮಾಡಿದ್ರ ಮನೇಲಿ.
ಹ್ಮ ಹ್ಮ
ಮೀನ್ ತಿಂತಾಯಿದೀನ್ ನೋಡು.
ಅದ್ಗೆ ಭಾಳ ಚುರ್ಕಿದ್ಯಪ್ಪಾ.
ಯಾರಂದ್ರು ನಾ ಚುರ್ಕ್ಇ
ಇಲ್ಲ ಮೀನ್ ತಿನಾರ್ ಇರ್ತ ಚುರ್ಕ್ ಇರ್ತಾರಂತ ಹೇಳ್ತಾರ ಅಲ್
ಭ್ರಮೆ ಅದೆಲ್ಲ.
ಭ್ರಮೆ ಅಂದ್ಯಾ.
ಹ್ಮ್.
ಸುಮ್ಮನೆ ಹೇಳ್ಬೇಕಂತ ಹೇಳ್ತಾರಂದೇನು.
ಹ್ಮ್ ಹಂಗೆ ತಾನೇ ಎಷ್ಟೋ ಮಂದಿ ಎಕ್ಸಾಮ್ ಪಾಸ್ ಮಾಡ್ತಾರೆ
ಹೌದಾ ಒಂದ ಸೈಡ್ ಒಳ್ಳೆ ಗಂಡು ಇದ್ದಾರೆ. ಎಲ್ಲಾ ಡೇಲಿ ಮೂರು ಟೈಮ್ ಮೀನೇ ಉಂತರಂತ ಅವರು. ಚುರುಕ್ ಇರಬಹುದು.
ಹ್ಮ್ ಹ್ಮ್.
ಸುಮ್ನೆ ಹೇಳ್ಬೇಕಂತ ಹೇಳ್ತಾರ ಜನ ಎಲ್ಲಾ.
ನಮ್ಮ್ ಮನೇಲಿ ಮಾಡ್ತಾರ ನಮ್ಮಪ್ಪ ನಾವು ಮೀನ ಹೊಡಿಯೋದಿ.
ಹ್ಮ್ ಹ್ಮ್ ಅವಾಗವಾಗ ಮತ್ತೆ. ಇದ್ರು ಮಾಡದ ಹ್ಮ್.
ಹೊಲ್ಲ ಕೆಲ್ಸ ಬಂದ್ರ ಹೊಲ್ ಕೆಲ್ಸ ಹೋದು ಇಲ್ಲಾರ ಮೀನಿಗೆ ಹೋಗೋದು.
ಹೌದು.
ಮತ್ತೆ.
ಹ್ಮ್ ಹ್ಮ್
ನಿಮ್ಮೂರು ಏನು ಇನ್ನ ಈಗ. ಒಂದ್ ನಾಲ್ಕಐದು ದಿನ ಆಯ್ತಾ ಮಳೆ ಬಂದು.
ಮಳೆ ಬಂದು ಒಂದ್ ನಾಲ್ಕ್ ದಿನ ಆಯ್ತು. ಅಂದ್ರೆ ಊರಲ್ಲಿ ಬಂದಿದ್ಯಾ ಅಷ್ಟೇ ಜಾಸ್ತಿ ಬಂದಿಲ್ಲ ಸರಿಯಾಗಿ.
ಅದೇ ನಿಮ್ಮೂರು ಆ ಕಡೆ ಬಂದಿದೆನು ಈ ಕಡೆ ಬಂದಿಲ್ಲ ಇನ್ನ.
ಹಾ ಹಾ ಇಲ್ಲ.
ಹೌದೌದು.
ಹ್ಮ್
ಏನ ನಿಂದ್ ಏನ್ ಬೈಕ್ ಅದೇನ.
ಬೈಕ್ ಇದೆಯಪ್ಪ ಸ್ಪ್ಲೆಂಡರು.
ಹಾ ಹಾ ಅಲ್ಲಾ ಮನ್ನಿ ಸ್ಪೆಂಡರ್ ತಂದಿದಿಲ್ಲ ನಾ ಯಾವುದೋ ಬೇರೆ ಬೈಕ್ ತಂದಿದ್ರಿ ಎಕ್ಸಾಮ್ ನೆನ್ನೆ.
ಅದು ಅದು ನಮ್ಮ ಫ್ರೆಂಡ್ದ ಅದು .
ಎಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದಾವಾರದ ಏನು.
ಇಲ್ಲ ಊರಲ್ಲಿ.
ಉರ್ಲಿನಿಂದ ಊರ್ಲಿಂತ ಬಂದಿದ್ರ ಎಕ್ಸಾಮ್ಗೆ.
ಹ್ಮ್ ಹ್ಮ ಆ ವಿಚಾರ ಗೊತೆಯಿಲ್ಲ ಫೋನ್ ಹಚ್ಚು ಗೊತ್ತಾರೆ.
ಹ್ಮ್ ಹ್ಮ್.
ಮಾವಗ ಫೋನ್ ಹಚ್ಚುನೋಡ್ ಏನಂತನೆ.
ಹಾ ಹಚ್ಚು ನೀನು ಫೋನ್ ಮಾಡವಲಲ್ಲ ಹಾ. ಹಾ ಮನ್ನೆ ತೊಳತಿವಿ ತೊಳೆನ ಬಂದ್ಷ್ಟ್ ಮ್ ಯಾವ್ ಮತ್ ದಿವಸ ಮಾಡ್ತಾರಂತ ತೊಳೆನ ಬಂದಷ್ಟ್. ಅತ್ರ ಗಂಟ ಬಾ ಮ ನೀ ಅದ್ರಲ್ಲ ಸ್ವಲ್ಪ ರಿರ್ಲ ಬುತ್ತ ತಗೊಂಡ ಹೋಗತ್ರಿ ಬಸ ಬಿ ಬಿ ಬಿ ಹಾಗಣ
ಎಲ್ಲಿ ಹೋಡ ಬಾ ಬುತ್ತಿ ಕತ ಮಾಸ ಬುತ್ತಿಂಟ ಬನ್ನಿ ಕೊಬು ಕಸೆ ಬಂದ ಹಲೋ ಕೇಳ್ದವ್ ಗುತ್ತಲ ಬುತ್ತಿ ಕತ ಮಾಮಗ ತೋದವ ಹೇಳಪ್ಪ ದೇವು
ಏನ್ ಅಲ್ಲಿ ಮಾತಾಡ್
ತ ಅಂತ ಮಾತಾಡ ಆಮ್ಮ ಮುುದ್ಧ ಕಾಟ್ ಮಾತಡ್
ಹ್ಮ್ ಆರಾಮೂ ಇದ್ದೀನಿ.
ಹೌಾ ಹಾ ಹೌದಾ
ಏನ್ ಅಂಜು ಏನ ಏನ ಎಲ್ಲಿನ ಸಿಕ್ಕಿದ್ ನಾ ನಿನ್ಗ
ಇಲ್ಲ ಸಿಕ್ಕಿಲ್ಲ. ಹ
ಹ್ಮ ಹ್ಮ ನೀ ಎಲ್ಲತ್ರಿ ಏನ್ ಬೆಟ್ಟ ಬೆಡ್ನ ಆಗವಲ್ಪಾ ಎಲ್ಲ
ನಾನಡ ಆಚ್ಚಲ್ಲಡ ಬಿಡೂ ಕೇಳು ಗುತ್ಕಲ್ ಹಲೋ
ಹಲೋ
ಇಲ್ಲಪ್ಪ ಅಂಚಳಳಳಮಭಡ್ಡ ವಚ್ಚುಿಲ್ಲ ಪನೀದುಾ್ನ
ಹ ಹಾಕಿದ ದಾಮ್
ಏನಂದ
ಏನು ನಿಮೂರು ಡೇಟ್ ಹಿಂಗ ಮುಂದಕ್ಕೆ ತ ಕಿಂಗ್ ಎಕ್ಸಾಮ್ ಅಂದ
ಹ್ಮ್
ನಮ್ದುನು ಎರಡು ಪೇಪರ್ ಮುಂದಕ್ಕೆ ಹೋಗ್ಯವ ಅಂತಂದೆ ನಾನು.
ಹೌದಾ ಹ್ಮ್
ಆ ನಮ್ದ್ ಇಪ್ಪತ್ನಾಲ್ಕಕ್ ಆದಂತಾರ ಏನ ಏನ್ ಮಾಡ್ತಾರ ಅಂತಪಂದ.
ಹ್ಮ್
ಇದು ಮೂರಮ್ ದಾಗೆ ಬರ್ತದಪ್ಪಾ ಅದೊಂದ ಪೇಪರ್ ಅಂದ
ಹ್ಮ ಐಸು ಬೋರಾ ಕಪ್ಪಿನೆ ಹ್ಮ್
ಹ್ಮ್ ಹೋದ ವರ್ಷ ಅದ ಏಳ ತಾರೀಕ ದಿನ ಬಂದಿತ್ತು. ಯಾವ ಯಾವುಂಗಿನಾಗ ಬರ್ದಾನ ನೀಏನ್ ಚಂದ ಆಾಕಿನಿಲ್ಲ ಅದೇ ಪೇಪರ್ ಹೋಗಿಬ ಬಿಟ್ಟ್ದ ಒಂದ್
ಹ ಹೌದಾ
ಹ ಹೆಂಗ್ಮಡ್ಡಠ್ಯಯ್ತು ಹೆಂಗ ಆಯ್ತ ಆಂತ ಅದೇಏನಾಗಂತ ನಾವ್ ಅದೇ ದಿನ ಅವತ್ತಿನ ದಿನ ಪೇಪರ್ ಹೆಂಗ್ ಹೋಯ್ತ ನಂದು ಈ ವರ್ಷನ ಅದೇ ಟೈಮಿಗೆ ಬಂದ ಹೆಂಗ್ ಅದು ಹಾಕದ್ರ ಏನ್ ತಪ್ಪಗಿನ ಹಾಕ್ ಇವಿದೇನ್ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಅಂತ ಅಂದವ.
ಹ ಬತ್ ಯಾಕ
ಎಲ್ಲಟ ಎಕ್ಸಾಮ್ನ ಎಲ್ಲಾ ಚಂದ ಇದು ಟಿಕ್ ಮಾಡೋವಾಗ ಆದ್ರು ಚಂದ ನೀಟಾಗಿ ಮಾಡಿ ಬರಕ್ ಪಂದ ನಾನ
ಸರಿಪಾ ಒಂದ್ ಕಾಲ್ ಬರ್ತ ಆಮೇಲ್ ಹಚ್ಲ
ಹ ಓಕೆ ಓಕೆ